ನಾವ್ ಆರಾಮ ಇಲ್ಲ ನೋಡ್ರಿ
ಹಲೋ ಸುಮ್ನೆ ಮಲ್ಕೊಂಡಿದೀರಿ ನಾಷ್ಟ ಮಾಡ್ಕೊ ಮಲ್ಕೊಂಡಿರಾ
ಮಾಡ್ಕೊಂಡಿದೀರ
ಹಾ ರೀ ನೀವ ಏನ್ ಮಾಡುವಂತರಿ ನಾಷ್ಟ
ಹೌದರೀ ಎಲ್ಲಾ ಆರಾಮಲ್ರಿ ಎಲ್ಲಾ ಎಲ್ಲ ಆಗ್ಯಾದ್ರಿ ನಾಷ್ಟ ಊಟ ಎಲ್ಲಾ ಆಗ್ಯಾದ್ರೆ.
ಹಾ ರೀ. ಎಲ್ಲ್ದರಿ ನೀವು.
ಹ
ವಾಯ್ಸ್ ಬ್ರೇಕಗತ್ ನೋಡ್ರಿ.
ನೆಟವಕ್ರ.
ಅಂದ್ರೆ. ನೆಟ್ವರ್ಕ್ ಇಲ್ಲೇ.
ಊರಲ್ಲಿನ್.
ಇಲ್ಲಿ ಮನಲ್ಲಿ.
ಇಲ್ಲ ಹೊರ ಗುಡಿ ಬಾಗ್ಲಾಗ ಇವ್ರೀ ನಮ್ ಗುಡಿ ಬಾಗ್ಲ.
ಹೊರಗೆ ಬಂದ್ರೆ ನಟ ಚೆನ್ನಾಗಿ ಬರೋದ.
ಡಾಟಾ ಹೆಂಗ್ ಬತ್ರಿ ನಿಮ್ಗೆ.
ಏನ್ ರೀ... ಡಾಟಾ ಅದು. ಖಾಲಿ ಆಗಿದಿಲ್ರರಿ ಹಂಗೆ ಸಣ್ಣ ಒಂಟಿತ್ರಿ ಜಾಸ್ತಿ ಯೂಸ್ ಮಾಡಿಲ್ರಿ ಹಂಗಗೆ ನಾನು. ತೋರ್ಕದಲ್ರಿೀ ಈ ಕಡೆ ಅದಕ್ಕೆ ಹೊಂಸದ್ರೀ ಚಂದ
ಹ ಅಂದರೆ.
ಹೌದ್ರೀ ಮತ್ತೆಲ್ಲ ನೀವು ಆಯ್ತೆ. ಆಮೇಲೆ ಕೆಲ್ಸ ಸಿಗತದತ್ತಲ್ರಿ ನಿಮ್ಗ ಹಾ ಬಂದದ್ರಿ.
ಹಾ ನಮ ರೇ ಬಂದ್ರದ.
ಹಾ ಮಳೆ ಮನಗಂಡ ಬಂದ್ರಿ ನಿನ್ನೆ ಅದಕ್ಕ ಆ ಕಡೆ ವಾರ ಹೋಗಿದ್ದೀರೀ ಬಾತ್ರೂಮ್ ಗೀತ್ರೂಮ್ಗೆಲ್ಲ.
ಎಕಡವರೆಗ ಹೂಗಿದ್ರಿ.
ನಾ ಒಬ್ಬನೇ ಹೋಗಿದ್ದಿದ್ದಾರೆ ಒಬ್ಬನೇ ನಡ್ಕೊಂತ.
ಯಾವ್ ಸೈಡ್ ಹೋಗಿದ್ರರಿ.
ಅದೇ ನಾ ದಿನ ಓದ್ತಿದ್ದೇಲ್ರಿ ಅಲ್ಲೇ ಅಲೆರಿ.
ಹ ಅಲ್ಲರೇ.
ಹೌದರೀ.
ನ್ ನೈಟೇ ಮುಗಿದತ್ರಿ ಎಕ್ಸುಮಾರು ಒಂಬತ್ತನೇ ತಾರೀಕಿ.
ಒಂಬತ್ತನೇ ತಾರೀಕಿಗೆನ್ರೀ ಎಕ್ಸಾಮ್.
ಆ ಹ್ಮ್ ಒಂಬತ್ತನೇ ತಾರೀಕು ಅದವಾ.
ಮತ್ತೆ ರಿಸಲ್ಟ್ ಯಾವಾಗ್ ಬಿಟಾತಾರಿ.
ರಿಸಲ್ಟ್.... ಎಷ್ಟ ಅಂದ್ರೆ ಇದು ಜುಲೈ ಟ್ವೆಂಟಿ ಫೈವ್ಗೆ ಬಿಡ್ತಾರೆ.
ಜುಲೈ ಟ್ವೆಂಟಿ ಫೈವ್ಗೆ ಬಿಡ್ತಾರೆ.
ಹಾ.
ಹ್ಮ ಅಂದ್ರ ಬಿಟ್ರ ಆಯ್ತು ನೀವ ಏನ ಕಂಪ್ನಿ ಕರ್ಕೊತಾರತಲ್ರರಿ.
ಕಂಪನಿ ಕರ್ಕೊಂತಾರ ನಾವ್ ಹೋಗ್ಬೇಕಲ್ ಹಂಗಾದ್ರೆ.
ಹೋ ಯಾಕ ಹೋಗಲ್ಲ ಅನ್ರಿ ನೀವು.
ಹೋಗಬಕ್ರೀ ಇನ್ನೊಬ ನಮ್ ಫ್ರೆಂಡ್ಸ್ನ್ರಿ ಅವನು ಸ್ವಲ್ ಪಿ ಯು ಸಿ ಮುಗಸಿ ನ್ರಿ.
ಯಾರೀ ನಿಮ ಫ್ರೆಂಡ್ರೀ
ಹೌದ್ರಿ ಅವನಿಗ್ ಒಂದ್ ಜಾಬ್ ಬೇಕೈತ್ರಿ ಹುಡ್ಕ್ಯಾಡ್ಲ ಅಂತೀವಿ ಇನ್ನಾ ಹೆಂಗ ಹೆಂಗ ಆತಿವ ನೋಡ್ರಿ.
ಹ್ಮ್
ಪಿಸಿ ಮ್ಯಾಲ್ ಸಿಗ್ತುದ್ರಿ ಜಾಬ್ ಆ.
ಹಾ ನಮ್ ಅದಾರೀ ಸರ್ದಾರ್ ಹೇಳಿದಿರೀ ಒಂದ್ ಟೈಮ್.
ಹೌದ್ರೀ ಕೇಳ್ರಿ ಒಂದ್ಸಲ. ಕೇಳ್ರಿ ನಿಮ್ಮ ಫ್ರಂಡಗೆ.
ಆರೇಣ ವಾಯ್ಸ್ ಬೇಕಾಗಲ್ಲ ಉಂತ್ ನೋಡ್ರಿ.
ಏನ್ರೀ.
ವಾಯ್ಸ್ ವಾಯ್ಸ್ ಬ್ರೇಕ್ ಆಗಲ್ಲಾಕ ಕುಂತದ.
ಹ್ಮ ಹಲೋ.
ಅವ್ರ ಗಮ್ಮಲ್ರಿ ನಿಮ್ಮ ಊರಾಗ. ಹಲೋ.
ಬುಕ್ ಟವರ್ ಕಂಬ ಹಳ್ಳಿ ಅದ್ರ ನಮ್ ಹಳ್ಳಿ ಹಳ್ಳಿ ನಮ್ಮೂರ್ ಇಲ್ಲೇ .
ಒಂದ್ ಸೆಕೆಂಡ್ .
ಟವರ್ ಕಂಬ ಇಲ್ಲದೆ ನಮ್ಮೂರು ಹಳ್ಳದ್ರ ಇಲ್ಲತ ಟವರ್ ಕಂಬ.
ಸಿಟಿ ಎಷ್ಟ ಕಿಲೋಮೀಟರ ಅದರಿ ನಿಮ್ಮೂರಿದಿಂದ. ಹೇಳ ಲೇ ಅಲ್ಲ ಏನೋ ಮಾಡ ಆ ಮಾಡಾರ ಯಾರ ಹುಡುಗುರ ಹಾರ ಒಂದ ಐದ ನಿಮಿಷ ಬಿಟ್ಟ ಮಾಡಾಂನ್ರೀ. ಹಲೋ ರೀ. ಹಲೋ.
ಅಲ್ ಸೊಪ್ಕ ಚಾರ್ಜಿಂಗ ಇಲ್ರಿ ಫೋನ್ ಚಾರ್ಜಿ ಚಾರ್ಜಂಗ್ ಇಲ್ರಿ ಮಾಡ್ತೇನರೀ ಐದ ನಿಮಿಷ ಬಿಟ್ರಿ.
ಕಟ ಮಾಡ್ಲೆ.
ಕಟ ಅಗಲಗ್ಯಾದ.